ಏನ್ ಮಾಡತಿ ಹುಲಿ
ಹೇಳಣ್ಣ ಬಾಳ ದಿನಕ್ ಫೋನ್ ಅಚ್ಚಿಯಲ್ಲ ಯಾಕ?
ಯಾಕಂದ್ರೆ ಅವಾಗ ನೆನ್ಸ್ಕೊಬೇಕತ್ತು ನಿಮ್ ಅಂತೋರ್ನ
ಏ ನಾಲ್ಕ್ ಸರಿ ನಾನ್ ಫೋನ್ ಹಚ್ಚಿನಿ ಲೇ
ಲೇ ನಿನ್ನೆ ಫೋನ್ ಹಚ್ಚಿದಾಗ ಮಕ್ಕೊಂಡಿ ಅಂತ ಅಂದ ನಿಮ್ಮಪ್ಪ
ಹ ಅಪ್ಪ ಇದನ ನಮ್ಮ ಅಪ್ಪ ಇದ್ದಿದ್ ನನಗ ಗೊತ್ತಿಲ್ಲ ಆಮೇಲೆ ನೋಡುದ ಏ ಎತ್ತುತ್ತಿಲ್ಲ ಹ ಮಕ್ಕೊಂಡನೆ ಅದಕ ಸುಮ್ನ ಆದನ
ಹ ಹಾ ಅದಕ್ಕೆ ಮಕ್ಕೊಂಡು ಇರತ್ತನಾ ಗಪ್ಪ ಆದೆನಾ
ಹೂ ನಾನ್ ಅದ ಏ ಮೊನ್ನೆ ನಿನ್ನೆ ಸುಮ್ಮನೆ ಏನಾದದು ಎಣ್ಣೆ?
ಏನುದು?
ನಿನ್ನೆ ಏನ್ ಮಾಡಿದ್ದೆ ಅಂದ್ರೆ ಎಷ್ಟೊತ್ತಿಗೆ ಹಚ್ಚಿದ್ದೆ ಮಧ್ಯಾಹ್ ಹಚ್ಚಿದ್ದೇ ಏನ ಫೋನ್ ಹ ಹ ಮಧ್ಯಾಹ್ನ ಮೊಕ್ಕೊಂಡಿದ್ದೆ ಏ ಏನ್ಲೇ ಇಲ್ಲೇ ಓದಿಲ್ಲೆ
ಓದ್ಬೇಡ ಮತ್ತ ಓದಿದೆ ಉದ್ದಾರ ಕ್ಕಿ
ಇವತ್ತು ಓದು ನಿನ್ನೆ ಓದೋನ ಅಂತಿದ್ದೆ ನಿನ್ನೆ ಸಂಜೆ ಹೊರ ಹೋದೆ ಎಲ್ಲಿ ಭಯ್ಯ ನಾಳೆ ಸಂಜೆಗ್ ಬಿಡ್ಬೇಕು ಇಲ್ ರಾತ್ರಿಗೆ ಬಿಡ್ಬೇಕು ನಾಳೆ
ನಾಳೆ ರಾತ್ರಿ ಅಂದ್ರ ನಾಡದ ಮುಂಜೆನೇನ
ಹಾ ನಾ ಮಧ್ಯರಾತ್ರಿ ಬಿಡ್ತೇನೆ ಸಾತ್ರಿ ಬಿಡ್ತೇನೆ
ಏನಾರ ತಿನ್ನಾಕ್ ತಗೊಂಡ್ ಬಾ ಪಾ
ಏನ್ ತಮ್ ಬರೋಣ ಮಾವ
ತಿನ್ಸ ತೊಗೊಂಡ್ ಬಾ ಏನರ ತಿನ್ನಕ್ ಕಸಿ ತಿಂದಿ ಅದ ಏನಾರ? ನೋಡುದಲ್ಲ ತೋಗೊಂಬಾ ಇಲ್ಲಿ ತಿಂದ ತಿಂದ ತಿಂದ ಇದ ಬ್ಯಾಸರ ಆಗ್ಬಿಟದ್
ನಾನ್ ಹೇಳ್ದಮ್ಮ ಅಮ್ಮಗ್ ನಾಳೆ ಮಾಡಂತ ಇವತ್ತೇ ಮಾಡಾಳಮ್ಮಮ್ಮ ಹೋಳಿಗೆ ಹೋಳಗೆ ನಾ ನಾಳೆ ಮಾಡ ಅಂತ ಹೇಳಿದ್ದೇನ ನಾ
ಅಂದ್ರೆ ಯಾವ ಹೋಳಗೆ ಹೂರ್ಣದ ಹೋಳಗೆ ಶೇಂಗ ಹೋಳಗೆ ಹೂರ್ಣದ ಹೋಳಗೆ ಅಂದ್ರ ಮುಗಿತ ನಮಗ ನಾಡದ್ ಇದು ಆಗಬಿಡತ ಅವು
ಅಲ್ಲ ಅದಕ್ಕೆ ನಾನ್ ನಾಳೆ ರಾತ್ರಿಗೆ ಮಾಡು ನಾನ ತಗೊಂಡಹೊಕ್ಕನಿ ಅಂದೆ ನಮ್ಮಅವ್ವ ನೋಡಿದರ ಇವತ್ತ ಮಾಡಿ ಇಟ್ಟದಳ ಎಲ್ಲಾ
ಹೂ ಮಗ ತಿನ್ಲಿ ಮಗ ಇಲ್ಲಿರ್ ಯಾವ್ದ ಮಗ ಎದ್ದಕ್ ತಿನ್ಲಿ ಅತ್ ಅನ್ಕಷ್ಟ ಮಾಡಿರ್ತಾರಪ್ಪಾ ನೀಂಗ ಜಾನೋದು?
ಹಂಗಲ್ಲಾ ನಾಳೆ ಆಯ್ತಾ ನಾನ್ ಕಠಿಣ ಹೋಗೋಣ ಅಲ್ಲಿ ಅಂತ
ಅದೇ ಅದೇ ಅದು ಇಲ್ಲ ಅದು ಪ್ರೀತಿ ಮತ್ತೆ ವಾತ್ಸಲ್ಯ ಜಾಸ್ತಿಯಾಗಿ ಇವತ್ತೇ ಮಾಡ್ಬಿಟ್ಟಾರ ಹಾ ಮತ್ತೆ ಹೆಂಗದಪ್ಪ ಊರ್ ಕಡೆ ಅದ ಎಲ್ಲ ಮಳಿ ಬೆಳಿ ಹೆಂಗದ
ಎಲ್ಲಾ ಸಂಪದ ಏನ ಇದ್ ನೆಡಿ ತತಿ ಇಲ್ಲಿದ್ರು ನೆಡಿತತಿ ಊರು
ಯಾಕಂದ್ರೆ ನೀವು ಊರಾಗ ಇರ್ಲಲ್ಲ ಅದಕ್ಕೆ ಇಂತ ಇಂತ ಏನಂತಾರಪ್ಪ ಇಂತ ಚಿಂತನೆಗಳೆಲ್ಲ ಎಲ್ಲ ಆದವು ನಿಮ್ಮ ಹತ್ರ ಏನ್ ಮಾಡೋದು
ಚಿಂತಿ
ಚಿಂತಲ್ಲದೆ ಚಿಂತನೆಗಳು
ಚಿಂತಿ ಚಿಂತನೆಗಳು ಅಂದ್ಯಾ ಚಿಂತನೆಗಳು ಅಂದ
ಚಿಂತಲ್ಲೆ ಉಡಾಡಿ ಗುಂಡ ಮಗ ನೀನೇ
ಈ ಇರ್ತ್ತಲ್ಲಿ ಮ್ಯಾಲ ಮ್ಯಾಲ ಗಂಡು ಮಕ್ಳು ನಕ್ಕಂತನ ಇರ್ಬೇಕ ಈಗ ಹಳಕತ್ತದ ಏನು ಚಿಂತಿದಾವ ಅಂತ ಹ್ಮ್ ಏನ್ ಸಫ ಮಾಡ್ಕಂತಿ ನೆಂಟ್ಗದ್ರೆ ನೋಡಲ್ಲ ಮಕ್ಕ ಗಂಟೆಕುದ ಏನ ನೋಡ್ತಾನ ಏನ್ ಹ ಲೇ ಅವನ ಏನ ಅಲ್ಲಾರ ಅವ ಮಕ್ಕ ಗಂಟು ಇವ್ನಿಗೆ ಏನಗೈತಿ ಲೇ ಕೇಳಿನಿ ಈಗ ಹ ಹಾ ನನ್ ಕ್ಯಾರೆಕ್ಟ ನೋಡಿದೀಯ ಕಾಲೇಜಾಗ
ಹಾ
ತಪ್ಪ ಈಗ ತಮ್ಮಾಷೆ ಮಾಡ್ಲಿಲ್ಲಂಗ ಸಪ್ಪು ಮಕ ಹಾಕಿಕೊಂಡು ಸುಮ್ಮ್ ಇದೆ ಮಕ ಕಾಣ್ಲಿಲ್ಲಂಗಗೆ ಸುಮ್ಮ ಇದ್ದಂತ್ಗ ನನಗ್ ಏನ ಆಗತೈತೆ ನಾನ್ ಏನ ದು ಸಮಸ್ಯೆ ಅಂತ ತಿಳ್ಕೋತಾರೆ ಲೇ
ಹ್ಮ್ ಆ ಅಲೋ ಆಗೆ ತಿಳ್ಕೊತೋ
ತುಮ್ ಕುತಾಯ್ದ ಹೆಂಗೆ ಫೋನ್ ನೋಡ್ಕೋತ ಹಾಗೆ ಇವ್ಳು ಡಿ ಬಿ ಎಂ ಎಸ್ ಮ್ಯಾಮ್ ಬಂದ್ಲು
ಹಾ
ನೋಡ್ಲಿಲ್ಲಾಕಿನ್ ಅಷ್ಟ ಕರೆಕ್ಟ್ ನಾನು ಫೋನ್ ಇಡ್ಕೊಂಡು ಕೂತಿದ್ನಲ್ಲ ಏನು ಸಪ್ಪಗ ಅದಿ ಏನ್ ಬೇಜಾರ್ ಆದಿ ಅಂತ ಕೇತಾಳರೀ
ಹ ಇಲ್ಲ ಅಲ್ಲ ನೀ ಏನು ಇಲ್ಲ ಮೇಡಮ್ ನೀವು ಬರೋತ್ತಿಗೆ ಒಂದ ನನಗೆ ಮಿಸ್ ಕಲ್ ಕೊಡ್ರಿ ಆ ಕರೆ ನೋಡಿಕ ಹಲ್ಲಿಕಸ್ಗೋತ ನಿಮ್ ಕಡೆ ನೋಡ್ತೀನಿ ಎಲ್ಲಿಕ್ಕ
ಹ ಹ ತಮಾಷೆ ಮಾಡ್ಲಿಲ್ಲ ನಕ್ಕಂತ
ಆರಾ ಮ ಮದ್ವೆೆಗೆ ಆಮಂತ್ರಣ ಪತ್ರಿಕೆ ಕೊಡ್ತ ಕರಿನ ಇಲ್ಲ ನಮ್ಮ ಮೇಡಮ್ ನಮ್ಗೆ
ಯಾರಿಗೊತ್ತು ಈಗೆಲ್ಲಾ ಮೇಡಮ್ ಎಲ್ಲ ದೂರ್ ದೂರ ಆಗಿಬಿಡ್ರ ಯ ಮ ಮೆಲ್ಲಾ ಮಾತಾಡ್ತ
ಅಯ ಅವ ಈಗವರಲ್ಲ ಮತ್ತೆ ಮದಾಗ ಬಂದ ಮನಿ ಅವ್ರು ಇ ಕಾರ್ಯನ ಇರ್ತಾರ ಆಗಿಡ್ತಾರ ತಮ ಕೆಲ್ಸದನ್ಯಾಗ ಹ ಈ ಮೇಡಮ ಹ್ಮ ನೆಕ್ಸ್ಟ್ ಅಂದ್ರೆ ಮುಂದಿನ ಲೋ ಯಾವ್ದದು ದಿವಸ ಮಾತಾ ಮೇಡಮ್
ಹ್ಮ್
ನಾನು ಓದ್ಬೇಕಕ್ಲೇ ಓದ್ಬೇಕು ಓದ್ಬೇಕು ಅನ್ಕೊಂಡೆ ಬಿಡದ ಆಗದ ಈ ಸಲ ಮಾಡ್ಬೇಕಕ್ಲ ಓದಿಲ್ಲೆ ಎರಡು ಓದೆ ಬೆಳಿಗ್ಗೆ ಫ್ರಿಸ್ಟ್ಎರಡು
ಹ್ಮ್
ಹ ಮತ್ತೆ ನೆನಪಾದೆ ನೀಗ ಇದೇ ಆಗತ್ತಬುಡು ಹ್ಮ ಮಾಡ ಜಾವ ನಡೀತದೆ ಆದ್ರೂ ನೋಕೋಬೇಕಪ್ಪ ನಡತ
ಹಡಾ ನಾಹಾಕಿ ಮೆಸೇಜ್ ಹಾಕಿನಿ ಇದು ಈ ಕಮ್ಮಿ ಮಾಡ್ತನ್ತ್ರಿ ಇದೆಲ್ಲ ಕಮ್ಮಿ ಮಾಡು ಅಂತ ಸುಮ್ಮ ಮುಚ ಹೋಗು ಅಂತ ಮೇಸಾಜ್ ಹಾಕ್ಲ ಹಾಕಿ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಕೊಳಸಾದೆಂಲೇ ಇಲ್ಲ ನೆಟ್ ಆಫ್ ಆಗಿದೆ ನೋಡಲ್ಲಿ
ಹೇ ಆಫ್ ಆಗ್ಯದ ಈಗ ಆನ್ಆಯ್ತು ಹಾ
ಏ ಸುಮ್ನೆ ನೀಂದು ಬರೀ ಇದ್ದ ನೋಡ್ಲೇ
ಏ ಅದು ಹಿಂಗ ಕೂತ್ ಮಾತಾಡೋ ನಾ ಬೆೇಕದ್ಲ ಬಂದ್ ಮಾಡ್ತೀನಿ ನಾನ ಹೆಂಗ ಇತಿಲ್ಲೇ ನೀ ಹಿಂಗ ಕಪಳ ಸೇರಿಸಿಕೊಂಡು ಮತ್ ಡ್ತಿರ್ತನಲ್ಲ ಸ್ವಲ್ಪ ನ ಇದು ಈ ಕಡೆ ಜಾಸ್ತಿ
ಏ ಅದಕ್ಕೆ ಸ್ಕ್ರೀನ್ ಆಫ್ ಮಾಡ್ಲಿ
ಸ್ಟೀನ್ ಅಪ್ ಮಾಡಿದ್ರೆ ಮತ್ ಕ ಕಟ್ ಮಾಡ ಗೊತ್ತಾಗದು ಅಂತ
ವ ನೀ ಹ ಏನು ಮುಂದಾಲೋಚ ಚನೆ
ಮುಂದ ಆಲೋಚನೆ ನಾವು ಯವತ್ಲ ಹ್ಮ್
ಏನ್ ಹೇಳ್ತಿದನಲ್ಲ ಹಾ ಹಡ
ಹಾ
ಪ್ರಾಬ್ಲಮ್ ಕಮ್ಮಿ ಮಾಡುವ ಅಂದ್ರ ಸ್ವಲ್ಪ ಇದು
ನೀ ನೀವ್ ಓದದು ಹೆಚ್ಚಿಗೆ ಮಾಡಂದಲೇ
ಹ್ಮ್ ಓ ಎಷ್ಟ ಅಷ್ಟು ಹೋದ ಅಂತಳ ಕಮ್ಮಿ ಮಾಡಟ್ರದ ಹೆಚ್ಚ ಅಂತ ಫಸ್ಟ್ ಹನ್ನೆರಡು ಹೇಳನ್ ಹನ್ನೆರಡು ಹೇಳಿದ್ಲು ಆಮೇಲೆ ಹತ್ತಕ್ ಬಂದಿದ್ಲಿ ಎಂಟಕ್ಕ ಬಂದಾಳ
ಹ್ಮ್ ಮತ್ತಿನ ಎಸ್ಟ್ ಕಡಿಮೆ ಮಾಡಕ್ಲ ನಿಂಗಲ್ಲೈ ಹ ಅದ ಇ ಇದ ಇದು ನಮ್ಮ ಜಾವ ಸರಿ ಕೇಳು
ಹ ಅವನ ಅಲ್ಲೇ ಅಲ್ಲಿ ತುಳುದ್ ಬಿಡ್ತಾನ ಅಲ್ಲೇ ಅಕತುಳ ಅಲ್ಲೇ ಹ್ಮ್ ಹ್ಮ್ ಆದ್ರ ಎ ಎಡಗಲ ಳ ಯಾವದ ಒಂದು ಸಾಕು ಪ ಚಕ್ಕಣ ಹ್ಮ್ ಅವನು ಇವನು ಗ್ರೂಪನಾಗ್ ಯಾರೋ ಒಬ್ಬ ಮೆಸ್ ಮ ಪೋಷನ್ ಪೋಷನ್ ಕಳಸ್ರಿ ಅಂತ ಬವನ ಅಲ್ಲೇ ಬವನ ಇನ್ನೂಬನ್
ಅವನೇ ಅವ ಗೊತ್ತೈತಾನ ಹೇಳ ಹ್
ಅಕಿ ಹೇಳದೊಳು ಕ್ಲಾಸಿಗೆಲ್ಲ ಕಳ್ಸ್ಯನ ಕಲ್ಸಿನ್ ಬಿಡು ಅ ಕು ತಂಬಟಳ ನಾನ್ಯಕೇನೆ ನಾನು ಮ್ಯಾಲೆ ಲ ಮ್ಯಾಲೆ ಮೆಸ್ಸೇಜಕಿದ್ದೆ ಕಳಸ್ತೀ ನಾವ್ ಹೆಂಗ ಓದೋದು ಹಂಗೆ ಹೆಂಗೆ ಅಂತ ಅಕ್ಕ ಹೊಸ್ತಂಬಷೇ ಅವರೂಸ್ತಲು ನನಗೊಸ್ಲ
ಹ ನೀ ಸಿಗಬ್ಯಡ ಸಿಕ್ ತಮ್ಮ ನೀ ಈ ಕಡಿ ಬಾ ನಿಕಡಿ ಹೇಳತೀನಿ ಲಯ ಕಡೆ
ಅಪ್ಪ ಮತ್ ಏನಿಲ್ಲಣ ಹಿಂಗೆ ನೋಡ ನಾಮ ಇದ ಇದೀರಿ
ಮೂರ್ ದಿವಸ್ ಐತ ಇಲ್ಲ ಇದ ಯಾಡನೆ ದಿವಸ ಕೋಚ ಬೆಳಗ್ಗೆ ಫೋನ್ ಹಚ್ವ ನಾನು ಬರ್ತೇನ ಅಂದಾನ ನನಗೆ ಬೆಳಗ್ಗೆ ಏಳಕ ಅಗವಲ್ಲ ಆಗ್ ಬಿಟ್ಟದ
ಎಲ್ಲಿಗ ರನ್ನಿಂಗೀಗ
ಹ್ಮ್ ನಾನೇ ಲೇಟ್ ಆಗ ಒಂಬತ್ತು ವರಿ ಹತ್ತಕ ಏಳತೆನಿ ಬಾ ಇಲ್ಲ ಇಲ್ಲ ಹ ಬಾ ಅಂದ್ರ ಬೆಳಿಗ್ಗೆ ಕರಿ ಫೋನ್ ಹಚ್ಚ ಬರ್ತೇನ ಅಂ
ಹಾ ನೀನ್ ಎದ್ದೇಳಲ್ಲ
ನಾನೇ ಏಳಂಗಿಲ್ಲ ಎದ್ದ ಕೇಶ ಒಂಬತ್ತುವರಿ ಹತ್ತಕ್ ಏಳ್ತೇನಿ ಅಲ್ಲಿ ಸ್ಕಿಪ್ಪಿಂಗ್ ರೂಪ ಅತ ನಂದು ಆ ಹಗ್ಗ ತಗೊಂಡಿ ಸ್ವಲ್ಪ ಸ್ವಲ್ಪ ಸ್ಕಿಪ್ಪಿಂಗ್ ಅದು ಮಾಡಿ ಪುಶಪ್ಸ ಹೊಡದ ನಾ ಜಳಕ ಮಾಡಕೋಗಬಿಡ್ತೇನ ಹತ್ತ ನಿಮಿಷ ವರ್ಕೌಟ್ ಮಾಡಕತೀನಿ ಬೆಳಗ್ಗೆ
ರನ್ನಿಂಗ್ ಹೊಂಟಿಲ್ಲೇನ ನೀನು ಈಗ
ಅಂದ್ರ ಅದೇ ಗ ಪರೀಕ್
ನಂದೇ ನಂದೇ ನಂದ ಇಲ್ಲಿ ಯಾನಾಮನಿ ರೂಡ ಅಂತಿ ಈಗ ಒಂದ್ ಗಂಟೆೆಗೆದ್ದನಿ ನಾನು ಇಲ್ಲಿ
ಹ್ಮ್ ಇಲ್ಲ ಇದು ಒಳ್ಳೆ ರೂಂ ಅಷ್ಟೇ ಸ್ಟ್ ಬೇಗ್ ಎದ್ದ ಏನ ಮಾಡ್ತಿಲೆ ನಾಕ ತಾಸ ಏನ ಮಾಡತಿ ಮತ್ತ
ನಾಕ ತಾಸಲಿ ಬೆಳಗ್ಗೆ ಎಷ್ಟು ರಾತ್ರಿ ಒಂದ್ ಗಂಟೆಗೆ ಏನ ಮಕ್ಕಂದೆ ಅಲ್ಲಿ ಒಂದ ಎರಡು ಜನ ಮುಖಾಂದ ಹ್ಮ್ ಆದ್ರೆ ಒಂದ್ ಎರಡ ಮುಖಾಂದ ಈಗ ಎ ಹ
ಹ್ಮ್ ಚುಲೋ ಬಿಡ್ಲೇ ದಿನಕ್ಕೆ ಹನ್ನೆರಡು ತಾಸ ನಿದ್ಯಾ
ಹೂಂ ಲೇ ಏನದು ಎಫೆಕ್ಟಿವ್ ಸ್ಲಿಪ್
ಹ ಸತ್ಗಿತ್ತೀಯೋ ಲೇ ಅಷ್ಟ್ ನಿದ್ದಿ ಮಾಡಿ
ಮಾಡ್ಬೇಕದೇ ನಿದ್ದೆ ಮಾಡ್ಬೇಕದ ನಿದ್ದೆ ಮಾಡಕಿಲ್ಲ ಅಂತ ವ ಎಂತ ಜನಗಳು
ಎಂಟು ತಾಸು ನಿದ್ದೆ ಅದರಕ್ಕಿಂತ ಜಾಸ್ತಿ ಮಾಡಿದ್ರೆ ಆಮೇಲೆ ಹೊಯ್ಕೊಳ್ಳುದ
ಏ ಎಂಟು ತಾಸ ಇನ್ನು ಇನ್ನು ಮಕ್ಕೋಬೇಕನ್ಸತಲೇ ಈಗ ಮಕ್ಕಂಡಿದ್ದೆ ನಾನ ಫೋನ ಚಾರ್ಜ್ ಇಲ್ಲ ಅಂತ
ಹ್ಮ್ ಹ್ಮ್ ಏ ಇಲ್ಲ ಮೂರ್ ದಿವಸ ಆಯ್ತ್ಲೇ ನಮ್ ವಿದ್ಯದ್ದ ತೊಂದರೆ ಆಗ್ಬಿಟ್ಟದು ಜಾಸ್ತಿ
ನಮ್ದುನು ಇಲ್ಲಿ ಇವತ್ತು ಇವತ್ತು ಅಂದ್ರೆ ನೋಡು ಈಗಷ್ಟ
ಇವತ್ತು ನಮ ಮೂರ್ನಾಕ್ ದಿನದಿಂದ ಅವಾಗ ನೀರ್ಲ್ಲ ಜಗಳ ಇರ್ತಿದವಿ ಕರೆಂಟ್ ಇಲ್ಲ ಅದ್ರ ಸಲ ನೀರ್ ಹರ್ಸ ಲಾಗ್ಯಾರ ಅದಕ್ಕೊಂದು ಜೋಮಿದಾಗ್ಬೆಟ್ಟದ ಫೋನ್ ಚಾರ್ಜ ಆ ಕಡಿ ಈ ಕಡೆ ಹೊಳ್ಳ್ಯಾಡ್ಬೇಕು ಒಂದ ಸ ಷ್ಟ ಬಾ ಬಂದಿನ
ಹ್ಮ್ ನ ಅವರ ರೊಕ್ಕ ಬಂದವೇನು
ಹ ನ ಮಾಡ್ಬೇಕಕ್ಲಪ್ಪಾ
ಅಲ್ಲ ಕೊಡರ್ ಕೊಟ್ರ
ಕೊಡೋ ಕೊಡೋರು ಇನ್ನ ಹಲ್ ಬಿಡತ್ ನಾನು ಬಿಟ್ಟೇನೆ ಯಾಕ ಈಗೇನ ಅಷ್ಟ್ ಹರಕತ್ತಲ್ಲಲ್ಲಾ
ನಿಮ್ಮ ಹೌನು
ಯಾರ
ಮುನ್ನೂರು ಪೌಡವ ಕತ್ತ
ಇ ಅವನಿಗೆ ಬೇರದ ನಮಸ್ಕಾರ ಲ್ಲ ಪ ಸಾಕ್ಷಸ ಕ ಲ್ಲ ನ ಕಲ್ಲ
ಕೇಳ್ ಕಳ್ಸಗದ ಏ ಕೇಳಿದೆ ಮತ್ತೆ
ಕ ಹ್ಮ್ ಹ್ಮ್ ಹ್ಮ್ ಹ್ಮ್ ಗೋಸನ್ ಹ ಹ್ಮ ತ್ತ ಆ ಹಂಗ ನೋಡ್ತನಲ್ಲ ನನ್ಗ ಹಸ್ತನ ಅವನ್ ಕಪಾಳ ಮಾಡಿಕ ಕಪಾಳ ಮೋಕ್ಷ ಮಾಡ್ಬೇಕಕ್ನ ಈಗ ಹಂಗ ಆ ಲೆವೆಲ್ಗ್ ಸಿಟ್ಟ ಬರ್ತ್ತ ಆದ್ರು ಎಲ್ಲ ಬಿೂಡ ಏಂದ ನೀ ಓಮ್ ಸಿನಿಮಾ ನೋಡಿ ಮಾಡದಯಾ
ಹಾ
ಹಾ ಅದ್ರೊಳಗ ಮೊದ್ಲು ಶಿವ ಶಿವಣ್ಣ ಇದುಕ್ಕ ಗೊತ್ತು ವಿದ್ಯಾಲಯಕ್ಕೆ
ಹಾ
ಅಲ್ಲಿ ಹೋದಾಗ ಅವನ್ ಹಿಂಗ ಸಮಾಧಾನ ಇರ್ತ ನೋಡಿ ಬಹಳ ಸಮಾಧಾನ ಇರ್ತಾನ ಹಾ ಬಹಳ ಸಮಾಧಾನ ಇರ್ತೆ ಇ ಮಾಡ್ತಾನೆ ಅವನಿಗೆ ಕೆರಳ ಕೆಳ ಕೆರಳಿದ ಸಿನಿಮಾ ಇಬಿ ಆಮೇಲೆ ಎಲ್ಲರಿಗ ಹೆಂಗ ಬೇಕಂಗ ಹೊಡಿತ ಚೈನಾ ಸತ್ಕೊಂಡು ಹೊಡಿತಾನೆ
ಸೈಕಲ್ ಜೈಂತ ನೋಡಿದಾನಲ್ಲ
ಹ್ಮ್ ಮತ್ ನನಗ್ ಆತರ ಸಿಟ್ ಬತ್ತಂದ್ರೆ ಇಲ್ಲಿ ಅಷ್ಟ ಇದು ವಸತಿನಾಗ ಅವ್ರಿಗೆ ಗುಳಿಗಾಲ ಇರ್ಲ ಅಂದ ನಮ್ಗೆ ಭಯ ಅದು
ಹ್ಮ ಹ್ಮ
ಹ್ಮ್ ಈಗ ಇನ್ನೊಂದ ಹೆ ಯಾವತ್ಲೂ ಸಿಟ್ಟಿಗೆ ಎದ್ದುಕೇಶ ಈ ತರ ಲ್ಲ ಅವ್ ಬಳ ಇ ಮಾಡಲ್ಲ ಯಾವಾಗ ನಾವು ಹ
ಸರ್ಟಿಫಿಕೇಟ್ ಬದ ಆಮೇಲೆ
ಹಾ ಅತ್ತೆ ನೋಡ ಅಲ್ಲ ಅದು ಸ್ವಲ್ಪ ಜಾಸ್ತಿ ತಾಳ್ಮೆ ನ ಕ ಕೆದಕಿ ಕೆದಕಿ ಕೆದಕಿ ನೋಡ್ ಸಲಾವು ಮತ್ತ ಸಿತ್ತ ನೆತ್ತಿಗೆರ್ದಾಗ ಏನೋ ಒಂದ ಆತಿರ್ತಪ ಹಾ ಈಗ ಮಮ್ಮಿ ಹಿಂಗೆ ಸರ್ರಜ್ನ್ ಹೇಳ ಅ ಹೇಳದೇ ಕೇಳುವರ ಅನ್ನ ಕೇಳದೆೇ ಹೇಳುವವರು ಅನ್ನ ಕರೆಯದದೆ ಬರುವವರು ಅನ್ನ ಕೆರೆಯದಲ್ಲಿ ಹೊಡಿಯೊಂದು ಸರ್ವಜ್ಞ
ಅದು ನನಿಗೇನು ನನ ಏನದು ಕರದೆೇ ಬರುವ ನನ್ನು ಕರೆದು ಕರದಲ್ಲಿ ಹೊಡಿ ಸರ್ವಜ್ಞ ನಂತ ಆಯತದು ಕಖರ ಅಂದ್ರೆ ಕೈ ಕ ಹಾ ಕೈಯಗಐತೆ ಹಾ ನಾನೇ ಅದು ಯಾವನು ಟಂತ್ಗ ಇ ಹದಿನನಸ ಯಾರು ಬೇರೆ ನೀನು ಹೇಳಿದ್ದ ಹೋಗ್ ಕೆಲ್ಷ
ಇಲ್ಲ ಅದ ಇಲ್ಲ ನಮ್ ಸರ್ರು ಕರತ್ ಅಂತದಲಿ ಕೆರಾಣಿ ಅಂತದ್ ಅದಕ್ಕ
ನಾನ್ ಅದ್ನ ಕೆರ್ವಿ ಯಾವ್ ಹೇಳ್ದ ಯಾವ್ರಿ ನಲಾ ಇ ಹಾ ಸರಿ